ಅರಮಾಸರ್ರೀ
ಹಾ -ಆರಾಮ -ನೀ
ಹ್ಮ್- ನಾನ್ ಆರಾಮ್ ನೋಡಪಾ- ಯ ಮನ್ಯಗೆಲ್ಲ ಆರಾಮ ಅದಾರ.
ಹಾ ಆರಾಮ್ ಅದಾರ ನಿಮ್ ಮನೆ
ಹ್ಮ್ ನಮ್ಮನನೆಲ್ಲಾ ಆರಾಮ್ದಾರ ನೋಡಪಾ ಏನ್ ಮಾಡಾಕತ್ತಿ
ಏನಿಲ್ಲ ಊಟ ಆಐತಿಲ್ಲ
ಊಟ ಇನ್ನಿಲ್ಲ ಮಾಡ್ಬೇಕ ಈಗ ಸ್ವಲ್ಪ ಹುಡ್ಗ ನಮ್ ದೋಸ್ತ ಹೊರಗ ಹೋಗ್ಯಾನ
ಹ್ಮ
ಅವ ಬಂದ್ಗಳ ಮಾಡಿದ್ರಿ ಇತ್ತ ಅಂತ ಕುತೀನಿ ಒಂದು ಸಪ್ಪು ಇದು ಹಾಸ್ಪಿಟಲ್ ಡ್ಯೂಟಿ ಹೋಯ್ತಾನವ ಇ ಮೊನ್ನೆ ನರ್ಸಿಂಗ್ ಮಾಡೇನಾ ಎಲ್ಲಾ ಆಸು ಹಾಸ್ಪಿಟಲ್ ಡೂಟಿ ಮುಗಸ್ಕೊಂಡು ಬಂದ್ ಮೇಕ್ ದಿನ ಯಾಕಂದ್ರೆ ಕ್ಲೋಸ್ ಫ್ರೆ್ಡ್ ಅಲ್ಲ ಬುಟ್ಕೊಡಕ್ ಬರಲ್ಲ ಬಂಧಗಳೇ ಒಟ್ಟ ಊಟ ಮಾಡಿದ್ರಯ್ತಾ ಅಂತ ಕುಂತಿದ್ಯಾ ಮತ್ತ ನೀ ಎಲ್ಲಿದೆ ಅಂತ ಹೇಳಗೆ ಬಳ ದಿವ್ಸ ಆಯತಲ್ಲ ಹಚ್ಚಲಾರ್ದ ಅದಕ್ಕೆ ಹಚ್ಚಿದೆ ಇನ್ನೇನ್ ಮಾತಾಡಿದ ಇರ್ತಾನ
ಹ್ಮ್ ನಾನು ಇವತ್ ಕಾಲೇಜಿಂದ ಊಗ್ ಹೋಗಿನಿ ಈಗ್ ಬಂದನಿ
ಹಾ ಹಾ ಹಾ ಎಲ್ಲಿ ಎಲ್ಲಿ ಯಾವ ಕಾಲೇಜು ಮಾಡಿದೆ
ಶಾಪುರಗತ್ತಿದೆ ರಿ ಮಾಡಿ
ಹಾ ವೆಟನರಿ ಮಾಡಿದ್ದ ನೀ ನೀನು
ಹ್ಮ್
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅದ ಕೋರ್ಸ್ ಹೆಂಗ ಎದ್ರ ಎದ್ರ ಬಗ್ಗೆ ಯ್ದದ
ಎನಿಮಲ್ ಎನಿಮಲ್ಸ್ ಬಗ್ಗೆ
ಎನಿಮ್ಮಲ್ಸ ಬಗ್ಗೆ ಯದೆನಾ ಎಷ್ಟು ವರ್ಷ ಇರುತ್ತ ಸಿರಿಯ ಅದು
ಎರಡ ವರ್ಷ
ಎರಡ್ ವರ್ ಇರ್ತ ಎಡು ವರ್ಷ ಮುಗಿದ ಅಂದ್ರ ನಾವು ಎಲ್ಲಾದ್ ಮಾಡ್ಬೋ ಏನು
ಹ್ಮ್
ಹ ಹ ಅಂದ್ರೆ ಚಲೋ ಆಯ್ತು ಬಿಡಪ್ಪ ಪ್ರೈವೇಟ್ ಆದ್ರೂ ಮಾಡ್ಬೋದು ಗೌರ್ಮೆಂಟ್ ಆದ್ರೂ ಮಾಡ್ಬೋದ ಏನ
ರಸ್ತೆ ಹ್ಮ್
ಪ್ರೈವೇಟ್ ಮಾಡಿದ್ರ ನಡ್ಯಾಲೇನ ನಮಗೆ
ಪ್ರೈವೇಟ್ ಕಾಲೇಜ್ ಹೈತೊ ಇಲ್ಲ ಗೊತ್ತಿಲ್ಲ ಈಗ ಅಪ್ಲಿಕೇಶನ್ ಬಿಟ್ಟು ನೋಡಿ ಹಾಕಂಗಿದ್ರ ಹಾಕಿಂಗ ಗವರ್ಮೆಂಟ್
ಹಾ ಹಾ ಹಾ ಅದೇ ಎಲ್ಲಿಂದ ಎ ನದ ಅಪ್ಲಿಕೇಶನ್ ಲಾಸ್ಟ್ ಡೇಟ್
ಇದೊಂದ ತಿಂಗಳ ಆದ ಫುಲ್
ಪೂರ ಒಂದು ತಿಂಗ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹೌದೇನೆ ಅಂದ್ರ ಅದ ಅಪ್ಲಿಕೇಶನ್ ಹಾಕಿ ಹಾಕಿ ಆದ್ಮಕ್ ಸೆಲೆಕ್ಷನ್ ಆಗ್ತೇನ
ಹ್ಮ್ ಸೆಲೆಕ್ಷನ್ ಆಯತ ಒಂದ್ ಹದ್ಿನೈದು ಒಂದ್ ತಿಂಗಳಾದ್ಮೇಲೆ
ಹ್ಮ್ ಹ್ಮ್ ಹ್ಮ್ ಆಮೇಲ್ ಕಾಲೇಜ್ ಅದೇ ಎಲ್ಲಾ ಸ್ಟಾರ್ಟ್ ಆತವನಾ
ಹ್ಮ್ ಆಮೇಲೆ ಕಾಲೇಜ್ ಐ್ ಕಾಲೇಜ್ ಅದವು ಐದ್ ಕಾಲೇಜ ಸೆಲೆಕ್ಷನ್ ಮಾಡ್ತ ತರ
ಹ್ಮ್ ಎಲ್ಲೆಲ್ಲ ಕಾಲೇಜು ಇವು
ಒಂದು ಚಾಮರಾಜನಗರ ಚಾಮರಾಜ ಯಾವ್ದೋ ಹೆಬ್ಬಾಳ ಅಂತ ತ್ಂತ ಮತ್ತೆ ಈ ಕಡೆ ಹ್ಮ ಹಾವೇರಿ ಸೈಡ್ ಒಂದು
ಹಾ ಹಾ ಹಾ ಅವ ಟೋಟಲ್ ಐದ್ ಕಾಲೇಜ್ ಅವೇನಾ
ಹಾ
ಹಾ ಹಾ ನಿಂದಿಲ್ಲಿ ಸಾಪ
ಹಸನಂದು ಹ್ಮ್
ಹ್ಮ್ ಹ್ಮ್ ನೀ ಅದು ಅಪ್ಲಿಕೇಶನ್ ಹಾಕ್ಬೇಕಾದ್ರ ಏನ್ೇನ್ಬೇಕ
ದಿಸನಾಗೆ ಕ ಹ್ಮ್ ಏನೇನ ಕೊಟ್ಟನ್ ಬಿಿಡು ಗ್ರಿಕಲ್ರ್ ಡು
ಹ್ಮ ಹ್ಮ್ ಇವೆಲ್ಲಾ ಬೇಕಾನ
ಹ್ಮ್ ಇನ್ಕಮ್ ಕಸ್ಟ ರೂರಲ್
ಹಾ ಹಾ ಮನ್ನೆ ಅದ ಏನ್ ಒಳ್ಳೆ ಸ್ಟೋರಿಗಳು ಇಟ್ಟಿದ್ರೆ ಏನ್ ಶಿವ ಗಿಸಿವ್ ಅಂತ ಹೇಳ ಬ್ರದರ್ಸ್ ಅಂತ ಏನ್ ಪೇರ್ವೆಲ್ ಪಾರ್ಟಿ ಮಾಡಿದ್ರ ಏನು
ಹ್ಮ್ ಸೀನಿಯರ್ಸ್ ಮಾಡಿದ್ದ
ಹ್ಮ್ ಅಂದ್ರೆ ಪೂರಾ ಫುಲ್ ಗ್ರಹಣ್ ಮಾಡಿರ್ ಬಿಡ್ಪಾ
ಫಲ್ಲ ಗ್ರ್ಯಾಂಡ್ ಮಾಡಿ ಬೋಸ್ರು ಐದ್ನೂರ ಐದನೂರ ಐದನೂರ್ ಡಿಸ್ಕೌಂಟ್ ಮಾಡ್ರ
ಹಾ ಹಾ ಹಾ
ಹ್ಮ್ ಅದ್ರ ನಾವ ಒಬ್ನ ಐದ್ ಸಾವಿರ ಹಾಕಿನಿ
ಉಲ್ಲಜ್
ಹ್ಮ ಸನ್ಮನ್ ಸನ್ ಹ್ಮ ಸನ್ಮನ್ ನನ್ಗವಾರ ಮಾಡ್ರ ನನಗ್ ಜಾಸ್ತಿ ರೊಕ್ಕ ಕೊಟ್ಟ ಅಂತ
ಹಾ ಹಾ ಅಂದ್ರಿ ಯಾಕಂದ್ರೆ ಸೀನಿಯರ್ಸ್ ಜಿಗ್ಗಿ ಹಚ್ಕೊಂಡಿದ ಅದ ಎಲ್ಲಾರ್ನ ಹ್ಮ್ ಅದಕ್ಕೆ ಯಾವತ್ ಹಂಗಿಟ್ಟಿದ್ದೇನಾ ಹೋದ್ರೆ ಏನ್ ಎಲ್ಲಾ ಸೀನಿಯರ್ಸ್
ಹ್ಮ್ ಹೋದ್ರ ಒಂದ ಇಬ್ರು ಉಳದರ್ ಬ
ಹ್ಮ್ ಹ್ಮ್ ಹ್ಮ್ ಯ ಮನೆಗಿದನು
ಹ್ಮ್ ಮನೆ ನ ಏನಿಲ್ಲ ಊಟ ಮಾಡಿ ಸುರಗೆ ಬಂದ್ ಕುಂತೀನಿ ನೋಡಿ ನನ್ ಕೂಡ ಮಾತಾಡ್ಕೊಂಡ
ಹ್ಮ್ ಹ್ಮ್ ಹೊಲಾಗಿಲ್ಲ ಆದ
ಹ್ಮ್ ಅದು ಹ ಎಂಟಾ
ಎಂಟ ಎಕ್ರ ಏನು ಗದ್ದಿ ಮಾಡ್ತಾರ ಏನು ಹಿಂಗ ಬಾ ಇದು ಹತ್ತಿಗೆ ತಿಟ್ಟತ್ರ
ಎಲ್ಲ ಹೊಲ್ಲಾ ಮಾಡಲ್ಲ ಇ ಮನಿ ಮುಂದ್ದ್ ನಾಕು ಎಕರೆ ಇದು ಅಷ್ಟೇ ಯೂಸ್ ಮಾಡ್ತವಿ
ಹಾ ಹಾ ನು
ಹ್ಮ್ ಹಗೆ ತಕೊಂಡ್ರ ಜೋಳ ಆಕ್ ತಕೊಂಡ್ರ ಏನು ಹಾಕಲಿ
ಹ ಹಾ ಒಣ ಬಸಿಯ ಅದಾನ
ಹ್ಮ್
ಹ್ಮ್ ಈಗ ಹೊಲ್ದ ಕೆಲ್ಸಗಳಗಳು ನಡದ್ರ ಬಗ್ ಈಗ ಆದದ್ರೆ ಬೇರೆ ಮಳಿ ಗಿಳಿ ಬಂದದ
ನೀ ಎಲ್ಲ
ನಡೆದದಲ್ಲಿನ್ನ
ಹ್ಮ
ಹ್ಮ್ ಹ್ಮ್ ಹೌದಾ ಆ
ನಿಮ್ಮ್ದ ಎಷ್ಟ
ನಮ್ದೊಂದು ಅತ್ಯಕ್ರಿಯೆ ಅದ ನಾವು ಒಂದ ಎಕರೆದಾಗ ಎಂಟ ಎಕರೆ ಗದ್ದೆ ಮಾಡ್ತೀವಿ ಎರಡ್ ಎಕರೆ ಅಂದ್ರ ತೋಟ ಮಾಡಿವಿ
ಹ್ಮ್ ಏನ್ ಹಸರಿ ತೊಡ
ಆಟದಾಗ ನೋಡ ಪ್ಪ ಅಂದ್ರ ತಮಾಟೆ ಗಿಡ ಬದನಿಕಾಯಿ ಗಿಡ ಮತ್ ಚೌಳಿಕಾಯಿ ಗಿಡ ಇವೆಲ್ಲಾ ಕಾಯಿಪಲ್ ಇದ್ದಿನ ಎಲ್ಲಷ್ಟ ಅವ ಮತ್ತ ಹಿಂಗ ಅಂದ್ರೆ ಈಗ ಟಮಾಟೆ ಹಣ್ಣು ಮತ್ತ ಇವಾಗ ಅಂದ್ರೆ ಈಗ ಹರಿಕೆ ಹ ಇವು ಏನಂದ್ರ ಮತ್ತ ಕುಂಬಳಕಾಯಿ ಇಂತ ಎಲ್ಲಾ ಹಾಕಿವ್ ನೋಡಪಾ ಅದ್ರಾಗ ಹಾಕಿವವಿ ಮತ್ತ್ತ ಪ್ರತಿ ವಾರ ವಾರ ವಾರಕ್ ಒಂದ್ಸಲ ಹರಿತಿೀವಿ ಅವು ಹ್ಮ್ ಹಿಂಗ ಗುಲ್ಬರ್ಗ ಹಯ್ತಿವಿ ಮತ್ತ ಈ ಕಡೆ ಈಗ ಸುರ್ಪುರ್ ಸನ್ ಸಾಪ್ರ ಸಂತಿಗೆ ಮುಂಜೆಲ್ಲ ಮಾರ್ಕೆಟ್ ಗಳು ಇರ್ತವೆ ನೋ ಮಾರ್ಕೆಟ್ ಗಳು ಎಲ್ಲೆಲ್ಲಿ ಇತ್ತ ಅಲ್ಲೆಲ್ಲಾ ಹೋಗಿ ಕೊಟ್ಟ ಬರ್ತವಿ ನೋಡ್ ಹ್ಮ ಅಣ್ಣೇ ನ್ ಹಾಕಿಲ್ಲಾ ಇನ್ನೇನ್ ಮತ್ ಅದ್ರಾಗ ಒಂದ್ ಎರಡ್ ಎಕರೆ ಇದು ಹ ಪೇರ್ವಲ್ಕಾಯಿ ಮಾಡಿದ್ರ ಐತಂತ ಪೇರು ಪೇರು ಹ್ಮ್ ಅದು ಮಾಡಿದ್ರತ ಪ್ಲಾನಿಂಗ್ ಮಾಡ ಒಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ಮಾಡ್ಬೇಕ ಅಂತ ಹೇಳೇಳಿ ನೋಡಕೂತಿವಿ ಸ್ವಲ್ಪ ಅಂದ್ರೆ ಸ್ವಲ್ಪ ಖರ್ಚು ಬರಾಗದಾ ಅದಕ್ಕೆ ಸ್ವಲ್ಪ ಈಗೆಲ್ಲಾ ನೋಡಿ ನ್ ಮಾಡ್ಬೇಕಲ್ಲಾದಲ್ಲಾ ಖರ್ಚಗ ಇರ್ತ ಇಂತ ಇಷ್ಟತ್ ಇಷ್ಟ ಇಲ್ಲ ಈ ವರ್ಷಿಂದ ಸ್ವಲ್ಪ ಇನ್ನ ಅ ಇದ ಬಂದಿಲ್ಲ ರೊಕ್ಕ ರೊಕ್ಕ ಬಂದ್ಗಳೇನ ಗಜ್ಜು ರೊಕ್ಕ ಬಂದ್ಗಳೇನ ಅದ್ರಾಗ ಒಂದ್ ಆರ್ ಎಕರೆ ಗದ್ದಿ ಮಾಡ್ಬೇಕು ಮತ್ ಇದ್ರಾಗ ಒಂದು ಎರಡ್ ಎಕರೆ ಈಗ ತೋಟ ಮಾಡ್ಬೇಕಂತ ಹೇಳಿ ಮಾಡಿವ
ಹ್ಮ್ ಖರ್ಚು ಭಾಳ ಆತದ ಅಂದ್ರೆ
ಹ್ಮ್ ಹೈಬ್ರಡ್ ಹಾಕ್ಬ ಬಿಡದು ಹೈಬ್ರಿಡ್ ಹಾಿ ಒಂದು ಸಣ್ಣಟಕ್ ಕತ ಮಂದಿ ಮನ್ನೆ ಹ್ಮ ಇವಾಗ ಅದ್ರಲ್ಲ ಳೆ ಗಿಳೆ ಅಲ್ಲವ ಅದು ಒಂದ ಆರು ಲಕ್ಷ ಬಿದ್ದ ಸಣ್ಣದ
ಹ್ಮ್
ಹ್ಮ್ ಆರ್ ಲಕ್ಷ ಬಿದ್ದಂದ್ರಿ ಈಗ ತ ಆಡ್ದಾಗ ಏ ಇಲ್ಲ ಆಡ್ದಾಗ ಈಗ ಕೆಲಸ ಮಾಡ್ಬೇಕಂದ್ರೆ ಅದೇ ಬೇಕಾದ ದೊಡ್ಡದೊಂದ ಆದದ ಈಗ ಹ್ಮ್ ದೊಡ್ಡದ ಮತ್ತಗ ಸಣ್ಣದ ಈಗ ಅಂದ್ರೆ ಈಗ ಸದೀಗಿದಿ ಎಲ್ಲ ಬಿದ್ದಿರ್ತ್ ನೋಡ ಬೋದಾಗ ದೆಲ್ಲ ತಗಕಂದ್ರೆ ಸಂಟ್ಯಾಕ್ಟನೆ ಬೇಕು ಯಾಕಂದ್ರೆ ಎಣ್ಣಿಗ್ಿ್ಣಿ ಹೊಡಿಬೇಕಂದ್ರೆ
ಹ್ಮ್ ಸಣ್ಣದಂದ್ರೆ ಸಾಲಗಿಲಿ ಹೋಗ್ಕ್ಕು ಅನುಕೂಲ ಆಗತ್ತೆ
ಹ್ಮ್ ಏ್ ಪೂರ ದೊಡದ ಆದ್ರ ಅನ್ಕ್ಲಾಗಲ್ಲ ಒಂದ್ ಸ್ವಲ್ಪ ಅದಾಯ ಬಿಡ್ತಾ ಹಂಗ ಇೇ ಮಾಡಿದ್ರತ ಅಂತ ಸಣ್ಣ ತೊಗೊಂಡ ಮೊನ್ನೆ
ಹ್ಮ್
ಹ್ಮ್ ಇವಾಗ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಕೆಲ್ಸಗಳು ಆಗ್ಯಾವ ಈಗ ಇನ್ನೊಂದ್ ಸ್ವಲ್ಪ ಆದದ ಅಂದ್ರೆ ಇವಾಗ ತೋಟಕ್ಕೆ ಏನೇನ್ ಬೇಕು ಮೆಸ್ಸು ಗಿಸ್ಸು ಇದು ಇವಾಗ ಅಂದ್ರೆ ಕವು ಇದು ಬೇಲಿ ಇರಲ್ಲಾ ಮುಳ್ಳುಬೇಲಿ
ಹಾಂ ಹಾ ಹಾ
ಹಾ ಅವ ಕಂಬ ಆಯತು ಒಂದ್ ದ್ಸ ನಡಾಕ ಕುದ್ದಿಗ ಇನ್ನೊಂದ್ ಎರಡ್ ದಿನ ಈ ಕೆಲ್ಸ ಅದ್ದ ಈ ಕೆಲಸ ಂದ್ರ ಮತ್ತ ನೆಕ್ಸ್ಟ್ ಆಯ್ತಿ ಈಗ ಗಿಡ ತರದ ನ ಇದು ಮಾಡಿಬಡದು
ಇಟ
ಹ್ಮ್ ಈಗ ಒಂದು ಬೋರ್ ಒಂದ ಸ್ವಲ್ಪ ಆಸೆ ಕೂತಿವಿ ಹೊಲಕ್ಕ
ಬೋರ್ ಒಂದ್ ಹಾಕಿದೆ ಅಂದ್ರೆ ಆಯಿತು. ನೋಡ ಹ್ಮ್ ಬೋರ್ ಹಶಿವ ಈಗ ಆಸ್ಪಕ್ಕ ಈಗ ಇನ್ನೊಂದ ಎರಡ್ ದಿನದ ಒಂದ್ ಆಶಿವ ತೆಳಗ. ಇನ್ನೊಂದ್ ಮ್ಯಾಗ ಒಂದ್ ಹಸ್ಬೇಕ್ ಯಾಕಂದ್ರ ತೋಟಕಂದ್ರೆ ಬೇಕೇ ಬೇಕು.
ಹ್ಮ್ ನೀರ್ ಬಾಳ್ಬೇಕು.
ಹ್ಮ್ ನೀರ್ಬೇಕು ಅದಕ್ಕೆ. ಹ್ಮ್ ಮನಬಲ್ಯ ಆದ್ ಅದನ್ನ ತೋಟ ಮನಬಲ್ಯ ಮಾಡಿದ್ರ ಆತಂತ ಮನೆ ಮುಂದ. ಹೊಲ್ದ್ ಮಾಡಕ್ ಕೂತವಿ ಹೊಲ್ದಾಗ ಒಂದ್ ಮನಿ ಕಟ್ಿವ.
ಹ್ಮ್.
ಇವಾಗ ಅದ್ರಾಗೆ ಮಾಡಿದ್ರ ಐತ ಅಂತ ಹೇಳಿ ಊರಾಗಿಲ್ಲಾ ನಾವವು ಊರ ಮನಿ ಬಿಟ್ಟವಿ. ಮಡಿವಲ್ಲ ಹ್ಮ್ ಹೊಲದಗೆ ಕಟ್ಟಿಗೆ. ಾಗ ಇವ ನಮ್ಮನ ಈಕಡೆ ನಮ್ಮನಿ ಬಾಜು ಹೊಲಯನ್ ದೂರ ಏನ್ ಇಲ್ಲ ಅಲ್ಲೇ ಊರ್ ಬಲ್ೇ ಅದ.
ಹ್ಮ್.
ಹ್ಮ್ ಅಲ್ಲ ಸ ನೀ ಪತ.
ಮತ್ತೆ ನೀ ಏನ್ ಹಚ್ಚಿದ ಕಾಲೇಜ್.
ನಾನ ಇದು ಈಗ ಬಿ ಎ ಮಾಡಿನೇ ಎಕ್ಸಾಮ್ ನೋಡ್ದ ನೋಾನೂನು..
ಹ್ಮ್ ಎಕ್ಸಾಮ್ ಹೆಂಗ ಹೆಂಗ್ ಬರದಿ.
ಹ ಒಂದೇ ಪೇಪರ್ ಬರ್ನ ಈಗ ನಾಳೆ ನಾಕನೇ ತಾರೀಕು ಬಂದಾದ. ಬರಿಬೇಕು ಚಲೋ ಆಗ್ಯ ಎಲ್ಲಾ ಪೇಪರ್ ಚಲೋ ಆಗ್ಯದ ಅದನ್ನ ಮೊನ್ನದು.
ಹ್ಮ್ ಮತ್ತೆ ಹೆಂಗ್ ಹಓದಾಗತ್ತ ಇಲ್ಲ.
ಬೋದ ಕೂತ್ ನೋಡಪ್ಪಾ ಊಟ.
ಹ್ಮ್ ಆಯ್ತು.
ಹ್ಮ್ ಹ್ಮ್ ಮನ್ಾಗ ಎಲ್ಲಾರ್ದು ಊಟ ಆಗದ.
ಹ್ಮ್ ಹಾಗೇಿದೆ ಎಲ್ರದು
ಹ್ಮ್ ಹ್ಮ್ ಹ್ಮ್ ಹ್ಮ್. ನಾನ ಊಟಕ್ಕೆ ಹೋಗಬಕ್ ಈಗ ನಮ್ ದೋಸ್ತ ಹಬ್ಬ ಬರಕೂತಾನ. ಇಲ್ಲೇ ಒಂಟಾನ ಆಯ್ತಾವ ಬಂದ ಅಂದ್ರೆ ಈಗ ನಾನು ಹೋಗ್ಬಿಟ್ಟ. ಊಟ ಗೀಟ ಮಾಡಿ ಸೊ ಓದಕ್ ಕುೂಡ್ಬೇಕಕ್ ನೋಡಪಾ.
ಹ್ಮ್ ಹೌದೌದು್ ಚಲೋ ಹೌದು.
ಹ್ಮ್ ಹ್ಮ್ ಸರಿತ ಹೋಗ ಊಟ ಮಾಡಿ ಬಂದ ಹಚ್ಲ.
ಹಾ ಸರಿ.
ಹ್ಮ್.